ಹಾ ಹಲೋ ಯಾರು.
ಇದು ನಾನ್ರಿ ಅಣ್ಣ ಆ ರಾಕೇಶ್ ರೀ ಅಣ್ಣ.
ಓ ರಾಕೇಶ್ ಹೇಳೋ ಇದು ಇದು ಇದು ಇದ್ರದನ ಬೀದರ್ದವ.
ಹಾ ಬಿದರ್ದವ ಇಲ್ಲಿ ಕೋಚಿಂಗ್ದ ಇದು ಮಾಡಿದಲ. ಹಣ್ಣಿನ
ಹಾ ಅವ ಹೌದೌದೌದ್ ಹೌದೌದ್ ಹಾ ಹಾ ಹೌದ್ ಸಾಬ್. ಫೋನ ಹಿಡದಿಲ್ಲಪ ಅದ್ಕೆಲ್ಲ ಮತ್ ತಪ್ ತಿಳ್ಕೊಬೇಡ.
ಏ ಇಲ್ಲ ಇಲ್ಲ ಅಣ್ಣ ಹಂಗೆನ್ ಇಲ್ಲ ಜ ಹೌದಣ ಹ್ಮ ಎಲ್ಲಿದೋಣ ಏನ ಊರಿಗ ಹೋಗಿದ್ದಲ್ಲ ಏನ್ ನಿಮ್ ತಾಯಿ ಊರಿಗ ಆರಾಮ ಆಯ್ತಾ ಹ್ಯಾಂಗ್ ಆಯ್ತು.
ಎಲ್ಲ ಅದೇ ಸ್ವಲ್ಪೂ ಹಾಸ್ಪಿಟಲ್ಕ ಸೇರ್ಸ್ ಸೇರ್ಸಿದ್ರಲ ಅದ್ಕೆಲೇ ಸ್ವಲ್ಪ ಬಂದಿದೇವು ಇದಾದಂತ್. ಹಾಸ್ಪಿಟಲಗೊ ಇಲ್ಲಿ ಹಾಸ್ಪಿಟಲಗೆ ಇನಿ ಎರಡ್ ದಿನ ಆಯ್ತ ಇಲ್ಲೇ ಅಡ್ಮಿಟ್ ಮಾಡಿದಾರೆ.
ಹೌದಣ ಇನ ಎಷ್ಟ್ ದಿನ ಆತ್ತದಣ ಇಲ್ಲಿ ಇದಕ್ ಬಿಜಾಪುರಕ್ ಬರಬೇಕಾದ್ರ.
ಅದೇ ಆಗಬೇಕಣ ಪ ಇನ ಅದು ಡಾಕ್ಟರ್ಗೋಳ್ ಹೇಳಬೇಕಲಾ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತ ಅವ್ರ್ ಮಾಡ್ ಅ್ರ ನಾಳಗ್ ಮಾಡಬೋದು ನಾಳಗ್ ಮಾಡ್ರೆ ನಾದ ಬಂದ್ಬಿಡ್ತೆ ನಾನು
ಹೌದೋಣ ಇದು ತಾಯಿಯ ಅವ್ರಿಗೆ ಏನಾಗಿತಾರ
ಹ ಏನೆಲ್ಲ ಸ್ವಲ್ಪ ಏನೋ ಅದು ಇನ್ಫೆಕ್ಷನ್ ಇನ್ಫೆಕ್ಷನ್ ತರ ಆಗಿತ್ತ ಅಂತ ಅದು ಅದೇನೋ ಅದೇ ಇನ್ಫೆಕ್ಷನ್ ಲಸಿಂದ ಕಾಲ್ ಕಾಲ್ ಅಡಗೋದು ಕೈ ಅಡಗದ ಆಗ ತರ ಆಗ್ತ ಅಂತ ಅದೇ ತೋರಿಸಿದೀವಲ್ಲ
ಹ ಹೌದ ಹೌದ ರೈಟ್ ರೇಟ್ ಹೌದಣ್ಣ ಹ್ಮ್ ಈ
ಅದ ನಳೆ ಡಿಸ್ಚಾರ್ಜ್ ಮಾಡ್ರ ನಾಡದ ಬರ್ಬೇಕು ಮತ್ತೆ ನಡದಪ್ಪ ಆ ಕಡೆ ಕೋಚಿಂಗ್ ಸೆಂಟರ್ ಎಲ್ಲ ರೂಮ್ ಗಳು ಏಡತಾರ ಸರ್ ಹಂಗೆ ಕ್ಲಾಸ್ಗಳು ಹೊಡಿತಾವ
ಏ್ ಅಣ ಇವತ್ ನೋಡಿದಿಲ್ಲ ಅಣ್ಣ ನೀನು ಮತ್ತೆ ಇವತ್ತೊಂದ ನಮ್ಗ ದೇವರು ಬಂದಂಗ ಪಾಪಾ ಡಿ ಕೆ ಶಿವಕುಮಾರ್ ಸಾರ್ ಇವತ್ತೊಂದು ಹದ್ನಾಕ್ ನೂರ ಮೂವತ್ತೊಂದು ಸಿ ಆರ್ ಪೋಸ್ಟ್ ಅಕ್ಕ ಇದನ್ಯ ಬುಟ್ರಣ
ಹೌದು ಮತ್ತ ಬಿಟ್ರೆ ಅನುಪಾಶ
ಹಾ ಮತ್ತ ಬಿಟ್ರೆವತ್ತ
ಹೌದೌದು ಇಲ್ಲ ಒಳ್ಳೇದು ಮಾಡ್ಲಿ ಬಿಡ ರಾಜಕೀಯ ಹೊಸ ಬಂದ್ ಕಿಸಿಿ ಹೊಸ ಹೊಸ ಕಾರ್ಯಗಳು ಜಾರಿಗೆ ತರಲಾ ತರ್ತವಲ್ಲ ದವ್ರು ಒಳ್ಳೇದ ಮಾಡ್ಲಿ ಅವ್ರರಿಗೆ
ಇಲ್ಲಣ್ಣ ಎಲ್ಲರಿಗ ಮಾಡಣ ಈ ನಮ್ಮ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಕಂತ ಇರ್ತಕ್ಕಂತ ನಮ್ಮಂತ ಯುವಕರು ಆ ಯುವತಿಯರಾಗಿಿರೋದು ಅಸ್ಪೀರಿಂ ಏನಿರ್ತಾರ ಸುಮಾರು ಐದು ವರ್ಷದಿಂದ ನೇಮಕ ಆಗಿಲ್ಲಾ ಈಗ ಮೂರ್ ವರ್ಷ ಸಿದ್ದರಾಮಯ್ಯ ಸರ್ ಹೋದಗಣ ಆಮೇಲೆ ಡಿ ಕೆ ಶಿವಕುಮಂದ್ರ ಸರ್ ಬಂದಣ ಈಗ ಮೆಾಗ ಮ್ಯಾಗ ಬಿಟ್ರ ಹಂಗಾನ ಅದನ್ನ ಅಪರ್ಚುನಿಟಿ ನೋಡು
ಹೌದೌದು ಇಲ್ಲ ಬಿಡ್ಲಿ ಬಿಡ್ಲಿ ಎಂತಾರೆ ಬೆಡ್ಲಿ ಪಾಪ
ಅಣ ಒಂದ್ ಮಾತ್ ಹೇಳ್ತನಿ ನಿಮ್ ತಾಯಿಯವ್ರಿಗೆ ಈಗ ನಿಮ್ಮ ತಮ್ಮ ಅವರು ಇರ್ಲ ಅನಣ್ಣ ನೋಡ್ಕೋಕಲಿ
ಇಲ್ಲ ಇದಾರೆ ಬಟ್ ನಾನು ಹೋಗ್ಬೇಕುಂತ ಸು್ ಬಂದೆಾನುಯ್ ನಾಳ ಡಿಸರ್ಬ್ ಮಾಡ್ದ ಬರ್ತೀಿಂತ ನಡ್ದೆ ನಾನು
ಹೌದಣ್ಣ ಇಲ್ಲ ಈಗ ಹೆಂಗಿದ್ರ ಬಾಳ್ದನ ಜಾಬ್ ಜಾಬ್ನ ಬಿಟ್ಟಲ್ಲ ಈಗ ಬಿಟ್ಟಾರ ಎನಿ ಕನ್ಷನ್ ನಾನ ಬಿಡ್ಬಾರ್ದಿದ್ದು ಜಾಬ್ ಒಂದ
ಹೋದಾದದು ಬುಡಬಡಪ್ಪ ಅದೇ ಆಗಮ ತನ್ನದುಗನ ಅದೇವ ಬರ್ತಿನ್ಂತವ ನಮ್ಮ ನನ್ಗುನು ಬಾಳ ಬರ್ಬೇಕಂತ ಅದುೋ ಈಗ ಅದೆಲ್ಲ ಆ ಪೋಸ್ಟ್ ಬಿಟ್ಟ ಚಲೋ ಆಯ್ತ್ ಬಿಡು ಎಷ್ಟೋ ವಿದ್ಯಾರ್ಥಿಗಳು ಕಾತ್ರದಿಂದ ಕೈಲಿತ್ತಾರೆ ಈ ಈ ಒಂದ್ ಅವಕಾಶಕ್ಕೆ ಒಂದ್ ಅವಕಾಶಕ್ಕ ಸಿಕ್ಕ ಸಿಕ್ಕಾಗ ಉಪಯೋಗಿಸ್ತೋ ಇದು ಒಳ್ಳೆ ಒಳ್ಳ ರೀತಿಯಲ್ಲಿ ಉಪಯೋಗಿಸ್ತಾರೆ
ಹೂ ಇಲ್ಲಣ್ಣ ಹಂಗೆ ಹಗ್ಯದ ಅ್ದದು ಹ ಹೌದಣ
ಹಾ ಇಲ್ಲ ಇಲ್ಲ ಚ ಚಲೋ ಮಾಡಿದರ್ ತೋ ಚಲೋ ಮಾಡಿದ ಮತ್ತೇನೋ ಯಕಡೆ ಹೆಂಗ ಹೆಂಗ ನಡಿದ ರೂಮ್ ಎಲ್ಲ ಸರ್ಗಳ ಎಲ್ಲ ಸರ್ ಇೋ ಪಾಠ ಎಷ್ಟು ತೊಂದ್ರ ಇವತ್ತು
ಹ್ಮ್ ಅಣ್ಣ ಇದು ಹೇ ಚೆನ್ನಾಗ್ ತಗೊಂಡ್ರಣ್ಣ ಇವತ್ತು ಮೇನು ಇದಿತ್ತು ಅಂದ್ರನ ಅಷ್ಟೊಂದ ಏನ್ ಇದಿದಲ್ಲಾ ಪಾಪ ಇಷ್ಟ್ರಿ ಸರ್ ಚಲೋ ತಗಂದ್ರರಾ ಹ ಮತ್ತೆ ಜಿಯೋಗ್ರಫಿ ಸರ್ ಚಲೋತ್ ಅಂದ್ರೆ ಮೆಂಟಲ್ ಹ್ಯಾಬಿಟ್ಸ್ ಇವತ್ತ ಏನ ಅವರು ಜೆ ಮಾಡಿದ್ರೆ ಆತ ಬಂದಿದ್ದ ಹಂಗಾಗಿ ಅವು ಇವತ್ತಿನ ಹಾ ಹೇಳಣ
ಅದು ಬಯಾಲ ಬಯಾಲಜಿ ಸರ್ ಬಂದಿರಲ್ಲ ಇವತ್ತ್ ಹೇಳಿದ್ರಲ್ಲ.
ಹಾ ಬಯಲಜಿ ಬಂದಿದ್ರಣ ಫಸ್ಟ್ ಪೆ ಅದು ಆ ಡೈಲಿ ಈವ್ನಿಂಗ್ ಹೇಳರೆ ಇವತ್ತು ಫಸ್ಟೆ ತಗೊಂಬಿಟ್ರ್ ನೋಡಣ ಅದು ಬಯೋಲಜಿ.
ಹೌದೌದ್ ಅದ್ನ ಯಾಕಂದ್ರೆ ಬಯಾಲಜಿನ ಬಾಳ ಸ ಫುಲ್ ಸ್ಟಾಪ ಅದ್ಕಲ್ಲಿ ಅದು ಒಂದು ಎರಡು ದಿನ ಮಿಸ್ ಆಗಿದಲ್ಲ ಬಾರಿ ಹೇಳ್ತಾರ್ ಅಂತ ಎರಡು ದಿನನು
ಇಲ್ಲ ಹೌದೌದು ಇಲ್ಲ ಇಲ್ಲ ಇವತ್ತ ಬ ಅಂದ್ರ ಮಿಸ್ ಮಾಡ್ಕೊಂಡ ಅಣ ನೀನ್ ಇವತ್ತ ಬೆಳಗ್ಗೆ ಅನ ಹೇಳಿದ್ರ ಅವ್ರು
ಹೌದ ಹೌದ ಹೌದು
ಹಾ ಏನ ಹೋಗೋದಿತ್ತ ಅಂತ ಹಂಗಾಗಿನ ಹಾ ಪ್ರೀಡ ಮುಗಸ್ಕಂದ ಹೋಗತನಿ ಅಂತ ಹೇಳಿದ್ರಂತ ಶರಣಾಯಿ ಬಂಡಾರಿ ಸಾರ್ ಅವ್ರಿಗೆ
ಅವ್ರ ಅವ್ರ ಹೌದೌರ
ಹ ಹಂಗಾಗೇಶಿಂದ ಅವ್ರಿಗೆ ಇ.. ಕೊಟ್ಟರು ತೂಗೊಂಡ್ರ ಒಂದು ಏನಿಲ್ಲ ಅಂದ್ರ ಒಂದು ನಾಲವತ್ತೈದು ನಿಮಿಷ ಒನ್ ಅವರ್ ತೊಗಂದ್ರ ಅವ್ರು
ಹೌದು ಅವರ ಮಿನಿಮಮ್ ಒಂದ್ ಅವರ್ ಮ್ಯಾಗ ತೂಗೋತಾರ ಇವತ್ತೇ ಸ್ವಲ್ಪ ಅಜೆಂಟ್ ಆದ್ರ ಜಲ್ದಿ ಹೋಗಿದಾರ ಅನ
ಹೌದ ಹೌದು ಅದಕ್ಕೆ ನಾನ ಯಾಕ ಈ ಸರ ಯಾಕ ಬಂದ್ರು ಮಾರ್ನಿಂಗ್ ಇಲ್ಲ ಇವ್ರಿಗೆ ಸಾಯಂಕಾಲ ಅದ ಕ್ಲಾಸ್ ಅಂತ ನಾನ ಅಂದೆ ಮತ್ತೆ ಹೇಳಿದ್ರರು ಅವ್ರು ಹಿಂಗ ಹಿಂಗ ಆದ ಹಿಂಗಿಗ ಇಲ್ಲ ಅಂತ ಹ ಆಯ್ತ್ರಿ ಸರ್ ಅಷ್ಟೇ ಮಾಡ್ರಿ ಅಂತ ಅಂದ್ರು ತೊಂದ್ರ ಅಂದ್ರ ಚಲೋ ಇವತ್ತು ನೋಡ್ಸ ನ ಒಂದ ಏನಿಲ್ಲ ಅಂದ್ರ ಮೂರ್ ಪೇಜ್ ನೋಟ್ಸ್ ಬರಸ್ಯಾರ್
ಅ ಅಬೋ ನೋಟ್ಸ್ ಬರೀತನ ಅವೇಏನ್ ಇಂಪಾರಂಟೆಂಟ್ ಇದ್ದು ಸ್ವಲ್ಪ ಬರ್ಕೊತನ್ ಏ ಇಂಪೋಟೆನ್ಸ್ ಇದ್ದಿದ್ದ ಸ್ವಲ್ಪ ತಗದ ಇಡು ಬಂದ ಆಮೇಲೆತ್ ನೋಟ್ಸ್ ನೀನ್ ನೋಡಿನ ಬರಿತೇನೆ ನೋಟ್ಸ್ ನಾನು
ನೀನ್ ಆರಾಮ ಬಾ ನಿಮ್ಮ ತಾಯಿಯವ್ರಿಗೆ ಆರಾಮ ಆಗ್ಲಿ ಏನೀ ಕಂಡೀಷನ ನಾಳ ಇದ್ದರು ನಾಳೆ ಬಾ ಇಲ್ಲಾ ನಾಳೆ ಇದ ಅ ಅಲ್ವಾ ಈಗ ನಾವ್ ಬಂದಿಲ್ಲ ಅಂದ್ರೂ ನೋಟ್ಸ್ ಅಂತ್ರಿ ಇದ್ದ ಇರ್ತಾವ
ಹೌದೌ ಹೌದ ದೌದು
ಹಾ ನೋಡ್ಸನೆ ಅವನೇ ರೆಫರ್ ಮಾಡಿ ಹೆಸನ್ ರಿಪೀಟ್ ರಿಪೀಟ್ ರಿಪೀಟ್ ಅದೇ ಹೊಡದ್ರನಾ ಗೊತ್ತಾಗಬಿಡ್ತನಾ
ಹ್ಮ್ ಇಲ್ಲ ಇಲ್ಲ ಅಷ್ಟೇ ಮಾಡ್ಬೇಕು ಅಷ್ಟೇ ಮಾಡ್ಬೇಕು
ಅದಣ್ಣ ನಿನಗ್ ಮೆಂಟಲ್ ಅಬಿಲಿಟಿ ಇದೆ ಇಲ್ಲ ಮಾನಸಿಕ ಸಾಮರ್ಥ್ಯ ಮ ಮೆಂಟಲ್ ಏಬಿಲಿಟಿ ವಿಷಯ ತೇಲಿಗ ಹೊಂಟದ ಏನ ಅದಕ್ಕೆ ಕೇಳಕ ಫೋನ್ ಹಚ್ಚಿದೆ ನಾನ ಇವತ್ತ
ಇಲ್ಲ ಅಂದ್ರ ಈಗ ನೋಡಪಾ ಹಂಡ್ರೆಡ್ ಪರಷಟ್ ದಾಗ ಏನೋ ಒಂದ ಪೊರ್ಟಿ ಪರಷಟ್ ಅದ ಏನೋ ಒಂದ ಸಿಕ್ಸ್ಟಿಪರಷಟ್ ಸ್ ಅವ್ರು ಹೆಂಗಂದ್ರು ಸ್ವಲ್ಪ ಇಂಗ್ಲಿಷ ಪದಗಳು ಬಾಳ ಉಪಯೋಗಿಸ್ತಾರ ಅದಕ್ಕ ಗಳು ಬಾಳ ಉಪಯೋಗಿಸಿರ ನಮಗುಣು ಅರ್ಥ ಆಗುತೇತಿ ಹೌದ ಇಲೊ
ಇಲ್ಲಣ್ಣ ಕರೆ ಅದ ನಾನ ಅದೇ ಹೇಳೇಬೇಕಂದ್ರೆ ನೀನ ಅದೇ ಹೇಳಿದಿ ನನಗ ವಟ್ಟ ಅದು ತೆಲಿಗೆ ಹೋಗಿಲ್ಲ ಈಗ ಪ್ರಾಕ್ಟೀಸ್ ಮಾಡಿಸ್ತಾನ ಯಾತರಾ ಅವಕ ಏನ ಶಾರ್ಟ್ ಕೋಡ್ಗಳು ಏನದ ಅದ್ರದೂ ಸೂತ್ರ ಆ
ಹೌದು ಇಲ್ಲ ಇಲ್ಲ ಇಂಗ್ಲಿಷ್ ಪದಗಳು ಬಾಳ ಈಗ ಶಾರ್ ಕೋಡ್ ಗಳು ಒಂದ ಒಂದ ಹೇಳಿದ್ರು ಅದನ್ನ ಇಂಗ್ಲೀಷಗ ಹೇಳತಾರಲ್ಲ ನಮಗ ಕನ್ಫೂಸನ್ ಈವ ಯ ಕಾರಣದ ಹೇಳ ಈವಾಗ ಕನ್ನಡದಾಗ ಹೇಳಿದ್ರು ಈಗ ಬಂದಿದ್ದ ಕೋಚಿಂಗ್ ಕನ್ನಡ ಮೀಡಿಯಮ್ಸ್ ಅಎಲ್ಲಾ ಬಂದಿವಲ್ಲ ಆ ಕನ್ನಡದಾಗ ಹೇಳದ್ರ ನೋಡ್ ಬಾಳ ಇನ್ನ ಯೂಸ್ ಆಗ್ತದೆ ಅದು ಸರ್ ಸೋರಿ ಹೇಳ್ಬಬೇಕ ನಾಳೆ ನಾಡಿದ್ದು ಬಂದಂದ್ರೆ ಸ್ವರಮ್ ಎಲ್ಲ ಸಂದಿ ಸ್ಟೂಡೆಂಟ್ ಹೇಳಡಮ್ ಸೋರಿಗೆ
ಇಲ್ಲ ಇದು ಒಂದು ನಾವ್ ಹದಿನೈದು ಜನ ಇದ್ದೇವಲ್ಲಾನ ಅದು ಹೌದು ಮತ್ತೆ ಎಲ್ಲರು ಹೇಳ್ಬೇಕು ನೋಡ ಒಬ್ಬ್ರ ಆದ್ರ ಸುಮ್ಮನೆ ಒಬ್ಬರು ಹೈಲೈಟ್ ಆಗ್ತಾರ ಏನ್ ನೀನ್ ಸ್ಪೆಷಲ್ ಏನು ಅಂತ ನಮಗ ಒಬ್ಬ್ರ ಮೇಲ್ ಕಣ್ಣಿಟ್ಟು ಬಿಡ್ತಾರ ಎಲ್ಲರಿಗ ನಾ ಈಗ ಹೆಂಗಿದ್ರು ನೀನ್ ಬರ್ತಲ್ಲ ಅಣ್ಣ ನಾಳೆ ನಾಡಿದು ಬರ್ತಲ್ಲ ಇಲ್ಲಿಗೆ ಬಂದ ತಕ್ಷಣ ಏನ್ ಮಾಡಮ್ಮ ನಾವು ನಮ್ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡ್ ನೋಡ್ತಾ ಹಿಂಗ್ ಮೆಂಟಲ್ ಅಬಿಲಿಟಿ ಅವ್ರದ ಅವ್ರದ ಕೇಳದ ಫಸ್ಟ್ ತಲೆಗೆ ಉಂಟದ ಇಲ್ಲ ಹೆಂಗದ ಈ ಸಡನ್ ಆಗಿ ಇವರು ಸರ್ ಚೆನ್ನಾಗಿ ಹೇಳಲ್ಲ ಅಂದ್ರೆ ಮತ್ತ ಅವ್ರಿಗೆ ಅವ ಅವರಿಗೆ ಕೆಟ್ಟ ಹೆಸರು ಬರ್ದ ಹೆಂಗ ಆಗ್ತದಾ
ಹೌದೌದು ಇಲ್ಕಂದ್ರೆ ಯಕಕ್ುನೆ ಸೋರ್್ಯ ಬ್ಲೇಮ್ ಆದಂಗ ಆತ್ವ ಕೇಳಂ್ ಚುಕ್ಕಳಿಗನು ಇಲ್ಲಪ್ಪಾ ನಮ್ಗೂನು ಈ ತರ ಅರ್ಧಂಬರ್ದ ಬಾರ ಬಾರಿ ತಲೆಗ ಹೊಂಟ್ಟಿಲ್ಲ ಅಂದ್ರ ಎಲ್ಲಂದೋಗ ಕೇಳಿಬೇಕು
ಇಲ್ಲ ಅದೇ ಅದ ನನಗನು ಫಸ್ಟ್ ನಮ್ಮ ಸ್ನೇಹತ್ರಿಗಳಮ್ಮ ಅವ್ರನಪ್ಪ ಚೊಲೋ ಆಯ್ತು ಇಲ್ಲ ಚಲೋ ಹೇಳ್ತಾರಂತ ಕೆಲವೊಬ್ಬರು ಅಂತಾರ ಕೆ ಆಲ್ಮೋಸ್ಟ್ ಏನ ಒಂದು ಫಿಫ್ಟಿ ಫಿಫ್ಟಿ ಇತ್ತ ಅಂದ್ರೆ ಏನ್ ಹೇಳದ್ ಬೇಡ ಒಂದು ಸಿಕ್ಸ್ಟಿಗೆ ಒಂದು ಎಟಿ ಚಲೋ ಹೇಳಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಇಲ್ಲಪ್ಪಾ ಕೆಲವೊಬ್ಬ್ರಿಗೆ ಇಷ್ಟ ಆಗ್ತಾರ ಸರ್ ಹಂಗಂತ ಇಷ್ಟ ಆಗಿಲ್ಲ ಅಂತಲ್ಲ ಕೆಲೊಬ್ರು ಮೈಂಡ್ ಸೆಟ್ ಮೇಲೆ ಹೋಗ್ತದ
ಹೌದೌದೌದೌದು ಈಗ್ ನಾವು ಇಬ್ಬರೇ ಹೋಗ್ಯ ಇನ್ನ ಅಲ್ಲ ಈಗ ನಾವ್ ಇಬ್ರೇ ಹೋಗಿ ಹೇಳಿದ್ರ್ ನೋಡಪ್ಪಾ ಇವ್ರಿಬ್ರೆ ಹೇಳಲತ್ತಾರ್ ಪಾಪ್ ಸರ್ ಮ್ಯಾಗ್ ಬ್ಲೇಮ್ ಮಾಡ್ಲತ್ತಾರ ನಮ ನಮ್ಮ ಹೆಸರ ಹೈ ಲೈಟ್ ಅತ್ ಪ ಬ್ಯಾಡ ಸುಮನೆ ಎಲ್ಲ ಎಲ್ಲಸ್ ಮಂದಿ ಅಭಿಪ್ರಾಯ ಏನ್ ತಿಳ್ಕೊಂಡ್ ಆಮೇಲೆ ನಾವು ಇದು ಚೇಂಬರ್ಗ ಆಮೇಲ್ ಸರ್ ಬಲ್ಲಿ ಬಂದ್ರಾಯ್ತ್.
ಹಾ ಇಲ್ಲ ಇಲ್ಲ ಅಷ್ಟೇನ್ ಮಾಡಮ್ಮ್ ಅವ್ರೇನು ಮತ್ತ ಹಿಷ್ಟ್ರೀ ಸರ್ ಸಡನ್ ಬಡಾರ್ ಮಾಡಿ ಸರ್ ಹೇಳ್ತಾರ ಅವರು. ನಿಮ್ಗ್ ಏನೇ ಡೌಟ್ಸ್ ಇದ್ರು ಬಂದ್ ಕೇಳ್ರೋ ಅಂತ ಹೇಳ್ತಾರ ನಾ ಹೋಗಕ್ ಅನ್ಜಕತಿವಣ ಅದ್ರಾಗ ನೀನು ಅದ್ರ ನೀನ್ ಗೊತ್ತದಲ್ಲಾ ಸೀನಿ ಅಂದ ನೀನ್ ಹೆಂಗ್ ಬೇಕಾರಂಗೆ ಧೈರ್ಯದಿಂದ ಸರ್ ಹಂಗ ಮತ್ತ ಮಾತಾಡ್ತಲ್ಲ ಹಣ ನಮ್ಗಂತ ಅಂಜಿಕೆ ಬರ್ತದ ಸರ್ ಮುಂದ್ ಮಾತಾಡ್ಬೇಕ ಅವ್ರರು ಹ
ಇಲ್ಲ ನಮ್ಗೂ ಇಲ್ಲ ಇದ ಇನ್ನಓದ ಓದದಾಗ ಏನ ಕಡಿಮೆ ಇರ್ಲಿಿಲ್ಲ ಓದ್ರದಾಗ ಆ ಅರ್ಥ ಆಗಲ್ಲ ಅಂದ್ರೆ ಡಾಕಟ್ ಕೇಳಾರ ಏನಾ. ಊಟದಾಗ ಕಡಿಮೆರ್ಲಿ ನ ಇ ಇದ ಮಾಡ್ತಿವ ಯಾಕಂದ್ರೆ ನಾವ ನ ರೈತರಲ್ಪ ಊಟ ಪಾಟ ಅಂದ್ರ ಅಲ್ಲಿ ನ ರೋಮ್ ನಾಗ ಹೆಂಗ್ರ ಹೆಂಗಿದ್ರೂ ಉಣ್ ಇದು ಓದ್ರದಾಗ. ಯಾಕಂದ್ರೆ ಅಷ್ಟು ಫೀಸ್ ಕಟ್ಟಿ ಮನೆ ಎಲ್ಲ ಬಿಟ್ಕಸಿದ ಬರ್ತೀವಲ್ಲ ಡೈರೆಕ್ಟ್ ಅದ್ರಾಗ ಏನ್ ಕೇಳಬೋದು ಹೋದಾದ್ರಾಗೇನು. ಓದದ ಓದದು ಕ್ವಶನ್ ಅನ್ಸರ್ ಅಥವಾ ಅರ್ಥ ಆಗಿಲ್ಲ ಅದು ಧೈರ್ಯ ಕೇಳಬಹುದು ಅದ್ರಾಗ ಏನ್ ಅಲ್ಲಿ. ಹೌದಲ್ಲ
ಹೌದ್ಹಹೌದ ಇಲ್ಲ ಬರಬರಿ ಅದ ನೀಏನನು ಬರಾಬರಿ
ಊ ಹ್ಮ್
ಹಾ ಮತ್ತೆ
ಇಲ್ಲ ನಾವು ಸೀನಿಯರ್ ಸಂಖ್ಯ ಅಲ್ಲಿ ಇರೋರು ಒಂದು ನಾಲ್ಕೈದು ಮಂದಿ ಹಂಗಿವವ ಒಂದು ಇಪ್ಪತ್ ಮಂದಿಾಗ ಅಷ್ಟೇ ಬಾಳ ಮಂದಿ ಅಂದಾರಲ್ಲ ಒ್ ಐದಾರರ ಮಂದಿ ಇ್ಯ ಹಂಗನೆಲ್ಲ ಸರಿಗೆ ಏನ್ ಡೌಟ್ಸ್ ಇದ್ದಾರೋ ಪ್ರತಿಯೊಂದು ಡೌಟ್ಸ್ ಇದ್ರೆ ಕೇಳ್ತಾರ
ಈಗ ನೀವು ಅಲ್ಲಿಂದ ಈಗ ಎಷ್ಟ್ ವರ್ಷ ಆಯ್ತಣ್ಣ ಅಲ್ಲಿ ಬಿಜಯಪುರ ಒಳಗೆ.
ನಾವಲ್ಲಿ ಮಿನಿಮಮ್ ಎರಡುವರೆ ವರ್ಷ ಇರ್ತವಿ ಎರಡವರೆ ವರ್ಷ ಇನ್ನೊಂದು ಐದ್ ತಿಂಗಳ ಮುಗ್ಧವ ಬಂದ್ರೆ ಐದ್ ನಾಕ ತಿಂಗಳು ಮುಂದ್ರ್ ಹ ಕಂಪಲ್ಸ ಮೂರ್ತ್ತ ಮೂರುರ್ಷ ಮುದ್ದಂಗ್ ಆಗ್ತೈತೆ ನೋಡು ಅಲ್ಲಿ.
ಹೌದೌದು ಹ ಎಲ್ಲಾ ನಿಮಗ್ ಅನುಭವ ಅದಣ ಅಲ್ಲಿದೆ. ಅಲ್ಲಿದು ವಾತಾವರಣ ಹೆಂಗದ ಅಲ್ಲಿದು ಜನಗಳ ಹೆಂಗ ಅದಾರ ಅಲ್ಲಿ. ಕೋಚಿಂಗ್ ಸೆಂಟರ್ ಗಳು ಹೆಂಗದಾವ ಲೈಬ್ರರಿ ಗಳು ಹೆಂಗ ಅದಾವ ಅಂತ ಅದು ಗೊತ್ತ ದಲ್ಲ ನಿಮ್ ಲನ್ ನಮ್ಗ್ ಬಾಳ ಅನುಕೂಲ ಆಗ್ತದೆ ಯಾಕಂದ್ರೆ ನಾವು ನಮ್ಮ ಊರ್ ಬಿಟ್ರ ತಾಲೂಕ ತಾಲೂಕ್ ಬಿಟರು ಊರು ಬರೇ ಇದೊಂದೇ ತಿರುಗಾಡಿ ಇವಿ ಅದು ಬಿಟ್ರೆ ನಾವು ಬೇರೆ ಜಿಲ್ಲೆ ಬಂದುಗೆಸಂದು ಇಲ್ಲಿನ್ ಜನಗಳು ಇಲ್ಲಿನ ವಾತಾವರಣ ಕಳಬೇಕಂದ್ರೆ ಸ್ವಲ್ಪ ಬಾಳ್ ಭಯ ಆಗ್ತದನ
ಭಯ ಆಗ್ತದೆ ಭಯ ಆಗ್ತದೆ ಈಗ ಅಲ್ಲಿ ನೋಡಪ್ಪ ಅಲ್ಲಿ ಅಲ್ಲಿ ಹಂಗಂದ ನೋಡು ಈಗ ನಾವ್ ಮೂರ್ ವರ್ಷದ ಇದ್ಯವಲ್ಲಾ ಮೂರ್ ವರ್ಷ ಅನುಭವ ನಾ ಹೇಳತೀನಿ ಹಂಗಂದ್ರ ಈಗ ವರ್ಸ ವರ್ಷ ಇಲ್ಕಂದ್ರೆ ಆರು ತಿಂಗ್ಗಳಮ್ಮ ಹೊಸ ಹೊಸ ಹೊಸ ಹೊಸ ಲತಗಳಲ್ಲಿ ಬರ್ತಾರ ಅಲ್ಲಿ
ಹೌದಣ್ಣ
ಆಗ ಹೊಸ ಹೊಸ ಅ ಲೆಕ್ಚರ್ ಬರ್ತಾರಲ್ಲ ಅವ್ರರಿಗೆ ಸೀನಿಯರ್ಸ್ ಏ ಇರ್ತಾರ ಅಗ ಇದ್ದಿದ್ದ್ ಹೇಳಳ್ಬೇಕಕ್ ಕಲ್ಕಂದ್ರೆಷ್ಟ ಅಷ್ಟೇ ಪಾಠ ಕೇಳ್ತದ ಅಷ್ಟೇ ಮಾಡ್ತಾರ ಅವರುಷ್ಟ ಇಂಗ್ಲೀಷದಾಗ ಹೇಳದು ಅಷ್ಟೇ ನಮ್ ಅಥಗ್ಲದ್ರರು ಅಷ್ಟ್ ಹೇಳ್ತಾರ ನಮ್ಗ್ ಏನಾದ ಅದಕಡಲೆ ನಾವು ಹಿಂಗ್ ಅವ್ರರಿಗೆ ಮಾಗ್ಯಾಗ ಕೇಳತಿದ ತಿಳ್ಕ ಅವ್ರರುನು ಸ್ವಲ್ಪ ಇಂಪ್ರೂ ಆಗ್ತಾರೆ. ಚಕ್ಕಳ್ ಕೇಳತಾರಂತ, ಆದ್ರೇ ನಾನು ಸ್ವಲ್ಪ ತೆದ್ಕೋಬೇಕು ಏನಂತ ಅವ್ರರು ಅವ್ರ ಮನೋಭಾವನೆ ಅವ್ರು. ಅವ್ರರು ಇದ್ರಾಗ ಬರ್ತದ ಮನ್ಸನ್ನಾಗ ಅದಕಲ್ಲಿ ಅವ್ರರುನು ಮತ್ತೆ ತಿ ದ್ಕೋಳ್ತಾರ ಮುಂದೆ
ಹಾ ಇಲ್ಲ ಅಣ್ಣ ಬರಬರಿ ಆದ ನಿ ಹೇಳೋದ್ನ ಬರಬರಿ ಆದ.
ಹ್ಮ್
ಹೌದಣ,
ಇಷ್ಟೇ ನೋಡಪ್ಪ ಮತ್ತೇನಿಲ್ಲ ಅದೇ ಒಂದ ಎರಡು ದಿನ್ ಆಯ್ತಾ ನಾನು ಬಂದಕೆಸಿ ಬಾಳ ಮಿಸ್ ಮಾಡಲಾತನ ಕೋಿಂಗ್ ಸಂಟರ್
ಇಲ್ಲಣ. ಎಂಗ್ನ್ ಹೆಂಗಿದ್ರರು ಒಂದಿಬ್ರು ಮೂರ್ ಕೇಳಿದ್ರು ಇವತ್ತ ಜಾವಿದಣ್ಣ ಎಲಿಗ್ ಹೋಗ್ಯಾನ್ ಜಾವಿದಣ್ಣ ಎಲ್ಲಿಗಿ ಹೋಗ್ಯಾನ್ ಅಂತಂದ. ನಾನ್ ಇಂಗ್ ಅವ್ರ ತಾಯಿಯವ್ರಗ್ ಹುಷಾರಿಲ್ಲಾ ಹಂಗಾಗಿ ಈ ಊರಿಗೆ ಹೋಗ್ಯಾರ ಬರ್ತಾರ ಇನ್ನೊಂದೆರಡು ದಿನ ಅಂತ ಹೇಳಿದ್ದೆ ನಾನ್. ಅದಕ್ಕೆ ಇವತ್ತು ಫೋನ್ ಹಚ್ಚಿಗೇಸಿದ್ ಅದು ಕ್ಲಾಸ್ಮೇಕೇಳಿದ್ದ ಸ್ವಲ್ಪ ಕೇಳಕೊಂದ್ರ ಆಯ್ತ್, ಅಂತ ಗೆಸಿಂದ್ ಇದು ಮಾಡಿದೆ ಹ್ಮ,
ಹ ಮತ್ತೇನಪಾ ಹ ಆಯ್ತು ಊಟ, ಹಾಂ ಊಟ ಆಯ್ತಪ್ಪ ಊಟ ಆಗ್ ಕೇಸಿ ನಮ್ಮಮವ್ರ ಟ್ಯಾಬ್ಲೆಟ್ಡ ಕೊಡಲ್ಕ ಬಂದಿದ್ದಿದೆ.
ಹೌದಣ್ಣ ಹ್ಮ್ ಎಲ್ಲಿ ಇಲ್ಲಿ ಹಾಸ್ಪೆಟಲ್ದ್ಗ ಇದ್ದೆಣ್ಣ.
ಹಾ ಹಾಸ್ಪಿಟ್ಲ್ ಇಲ್ಲಿ ಇಲ್ಲೆ ಇನಿ ಮತ್ತ ನಾಳೆಡಿಸ್ಚಾರ್ಜ್ ಮಾಡಬುದುಲ್ ನನ್ಗಗ್ ಅನ್ಸಮಟ್ಟಿಗಿ ನಾಳಿಗಿ ಮಾಡ್ತಾರ ಅದೇ ನಾಳಗ್ ಮಾಡ್ದಂದ್ರ. ನಾಳೆ ಸಂಜಿಕ್ಕೆ ಕುಡ್ತಿನಿ ಗಾಡಿಗಿ ಇಲ್ಲ ಕಂದ್ರ ಮುಂಜೆಲೆ ಬರ್ತೀನಿ ನಾನು.
ಇಲ್ಲ ಅಷ್ಟೇ ಮಾಡ್ನಾ ಹಂಗೇನಿಲ್ಲಾ ನಿಮ್ ತಂದಿವ್ರು ಅರಾಮರಿಲ್ಲಾ.
ಹಾ ಆರಂದ್ರಪ್ಪ
ಅದೇ ಈ ಕಡೆ ಬರಬೇಕಾದ್ರುನು ಅವೆಲ್ಲಾ ಟ್ಯಾಬ್ಲೆಟ್ ಅವೇನ ಸ್ಕ್ಯಾನಿಂಗ ಗಿನಿ ಅದು ಸ್ಕ್ಯಾನಿಂಗ ಗಿನಿಂಗ್ ಮಾಡ್ಸರಿರೆನ್.
ಹಾ ಮಾಡಿಸಿವಿ ಎಲ್ಲ ಮಾಡಿಸಿವಿ ಅದೇ ನಾಳಿ ಡಿಸ್ಚಾರ್ಜ್ ಮಾಡ್ತಿರ್ಬೋದು. ಹ್ಮ್ ಅದೇ ಅದೇ ತೋಪ ಸರ್ ಅದೇ. ಹಾಂ ಅದೇ ಸ್ವಲ್ಪ್ ಅದೇ ಇಲ್ಲ ಸ್ವಲ್ಪ್ ಡಾಕ್ಟರ್ ಕರೆಲ್ತಿದ್ರು ಇಕಡಿ ಟ್ಯಾಬ್ಲೆಟ್ಸ್ ಕೊಡ್ಬೇಕ ಅಂತ ನಿಂಗ್ ಆಮೇಲ ಫೋನ್ ಮಾಡ್ತಿನಿ ಆಯ್ತ್.
ಹಾ ಸರಿ ಅಣ್ಣ ಆಯ್ತಣ ಓಕೆ.
ಹ್ಮ್.